ಅಲೋ ಯಾರ್ ಮಾತಾಡ್ತಿರೋದು.
ನಾ ಸಮರ್ಥ ಅನ್ನೋರು.
ನೀವ ಸಮರ್ಥ ಇಲ್ಲೆ ಅಂದ್ರೆ ಅಲ್ಲಿ ಕಿರಣ ಅಂತ ಬರ್ತ್ರ ಹೆಸರು ನಮ್ಗ ಗೊತ್ತಾಗ್ತಲ್ಲ ಯಾರ ಅಂತ ಹೇಳಿ.
ಅವ್ರು ಅವರು ಹೋಗಿದ್ದಾರೆ ಬೇರೆ ಕಡೆ ನಾವು
ಅಂದ್ರ ಅವ್ರ ಫೋನ್ ಬಿಟ್ಟ ನಿಮ್ಮ ನಿಮ್ಮ ಕಡೆ ಫೋನ್ ಬಿಟ್ಟ ಹೋಗಿದಾರ ಬೇರೆ ಕಡೆ ಹೋಗಿದಾರ ಅವರು
ಹಾ ಹೌದುರೀ.
ಹೌದಾ ಹಂಗ ನೀವ ನೀವ್ ಕಾಲ್ ರಿಸೀವ್ ಮಾಡಿದ್ರಾ.
ಹಾ ನಾನೇ ರಿಸೀವ್ ಮಾಡಿದ್ದ.
ಹೌದೌದಾ ಹೆಂಗ ಹೆಂಗೆ ಆರ್ ಆರೋಗ್ಯ ಇದ್ರಿ ತಾನೆ
ಹಾ ಆರೋಗ್ಯದಾಗ ಇದ್ದೀರಿ ನೀವು.
ನಾವು ಕೂಡ ಆರೋಗ್ಯ ಇದೀವ ನೋಡಿ ಏನ್ ಮಾಡತಿದಿರ ಈಗ.
ಏನಿಲ್ಲ ಸುಮ್ಮ್ನೆ ಕೂತಿದ್ದೀವಿ ಕಾಲಜ
ಹೌದಾ ಊಟ ಗಿಟ ಮಾಡ್ದಿರ್ತಾನೆ ಮತ್ತೆ ಊಟ ಮಾಡ್ ಚೆನ್ನಾಗಿರಿ ಮತ್ತೆ ನೀವ್ ಚೆನ್ನಾಗಿದ್ರ ನಾ ಚೆನ್ನಾಗಿರ ಆಗತ್ತೆ.
ಈ ದೊಡ್ಡ ಮಾತ್ರಿ.
ಇಲ್ಲ ಇಲ್ಲ ಮತ್ತೆ ಅವಾಗ ಅವಾಗ ಮಾತಾಡ್ತಿರಬೇಕ ಆಗತ್ತ ಮತ್ತೆ ನೀವ್ ನೀವ ಆರೋಗ್ಯ ಇದ್ರೆ ತಾನೇ ಇರ್ತಾನ ನಾವ್ ಆರೋಗ್ಯ ಇರೋದ. ಹ ಮತ್ತೆ ನೀವ ಕೂಡ ಇದ ಇದೇ ಡೈಲಾಗ್ ಕೊಡ್ಬೇಕು ನಾವು ಕೂಡ ಇದೇ ಡೆಳ ಕೊಡ್ತೇವೆ ಹಾಗ್ರೆ ಚೆನ್ನಾಗಿರುತ್ತೆ. ಅದ
ಹ ಹೌದ ಹೌದ ಮತ್ತೆ.
ಹೇಳ್ಬೇಕು ನಮ್ ಕಡೆ ನೀನು ಇತ್ತೇನ ಪರೀಕ್ಷಿತ ಅಂತ ನಿಮ್ ಕೇಳ್ಪಟ್ಟೆ.
ಹಾ ಪರೀಕ್ಷೆ ಇದ್ದು.
ಎಷ್ಟು ಅಂಗಗಳಿದ್ದು ಪರೀಕ್ಷೆ.
ಪರೀಕ್ಷೆ ಹದ್ಿನೈದು ಅಂಕಗಳ್ದು.
ಹದ್ೈದ್ ಅಂಗಳಾ ಹೆಂಗ ಚೆನ್ನಾಗಿ ಬರೋದಾನ ಹೆಂಗ.
ಏ ಇಲ್ಲ ಇಲ್ಲ ಹಂಗೇನ ಇಲ್ಲ.
ನೀವು ಜಾಸ್ತಿ ಬುಕ್ಲ್ಲಿ ಪುಸ್ತಕ ಇರವುದಕಿ ೋಲ್ಲೇ ಜಾಸ್ತಿಓದ್ತಿರಂತೆಂತ ನೀವು.
ಹೇ ಹಂಗಿಲ್ಲಾರು.
ನಿಮ್ಗೆಳ ಹೇಳ್ತಿತ ಸಂಗಮೇಶ ಹೇಳುತ್ತಾರೆ.
ಹೌದೇನ್.
ನೀವು ನಮ್ ನಮ್ಮ ನಮ್ಮ ಸಮರ್ಥ ಬುಕ್ ನೋ ಬುಕ್ಲ್ಲಿ ಓದೋದಕನಾ ಇದ್ರಲ್ಲಿ ಜಾಸ್ತಿ. ಫೋನಲ್ಲಿ ಜಸ್ತಿ ಓತಾರಂತೇಳ್ತಾರಪ್ಪ.
ಹೌದೇ.
ಹಾ ಅವೇ ಕೇಳಿದ ಮತ್ತ ನಾನ್.
ಹಾ ಹಾ ಹಾ-
ಮತ್ತೇನ್ ಏನು ಮತ್ತೇನ್ನು ಯಾವಾಗ ಮುಯ್ತವ ನಿಮ್ಮ ಪರೀಕ್ಷೆ.
ಪರೀಕ್ಷೆ ಟ್ವೆಂಟಿ ಎತ್ ಇಪ್ಪನೇ ತಾರೀಕಿ ಮುಗಿತಾವರಿ.
ಎಷ್ಟಕ್ಕೆ ಮುಗ್ತಾರೆ.
ಇಪ್ಪತ್ತನೇ ತಾರೀಕು.
ಇಪ್ಪತ್ತನೇ ತಾರೀಕು ಮುಗಿತಾವ ಮತ್ತೆ ಎರಡು ಎಕ್ಸಾಮ್ ಏ ಮು ಆಗಿದ ಅಂತ ಕೇಳಳ್ಪಟ್ಟೆ ನೀವು.
ಹೌದು ಎರಡು ಎಕ್ಸಾಮ್ ಒಂದು ಪೋಸ್ಟ್ಪೋನ್ ಮುಂದ ತಿದ್ದುಪಡಿ ಆಗಿದೆ.
ಹೌದಾ ಇರ್ಲಿಲ್ಲ ಅಂದ್ರೆ ಅವತ್ ಯಾವ್ದೋ ನಾಲ್ಕನೇ ವರ್ಷದವ್ರದ ಜನ ಇದ ಇತ್ತಂತೆ ಆಚರಣೆ. ಅದಕ್ಕೆ ಮಾಡಿದಾರ ತಾನೆ.
ಹಾ ಹೌದು ಅದಕ್ಕೆ ಮಾಡಿದ್ದಾರೆ ಅದ್ರ ಪ್ರೋಗ್ರಾಮ್ ಅದು ಭಾರಿ ಐತೆ. ನೀ ಬಂದಿದ್ರೆ ಕಾಣ್ತೈತಿ.
ಹೌದಾ ನಾವು ಬಂದಿದ್ದೀವಿ ನಾವು ಆಚರಣೆ ಮಾಡ ಮೈ ಅವತ್ ಮಂಗಳವಾರ ಇರ್ತಾನೆ ಮಂಗಳವಾರ ಬಂದಿದ್ದವಿ ನಾವು.
ಹ ಹೌದಾ.
ನಾಲ್ಕರಿಂದ ಐದು ಸಾಂಗ್ ಐದು ಸಾಂಗ್ ಗಳನ್ನು ಮಾಡಿಸಿಿರ್ತಾನೆ. ಡ್ಯಾನ್ಸ್ ಡ್ಯಾನ್ಸ್ ಹ ನಾವು ಕೂಡ ಡ ನಾವು ಕೂಡ. ನಾವವು ಕೂಡ ಬಂದು ಡ್ಯಾನ್ಸ್ ಮಾಡೇವ ನೀ ಅಂದ್ರೆ ನೀವು ನಡಲ್ಲ ನೀವಲ್ಲ ಇದ್ರ ನೀವಲ್ಲ ಇದ್ರರಿವಾಗ.
ಹ್ ಅಲ್ಲೇ ನಿಮ್ ಹಿಂದೆ ಇದ್ದೆ ನೀವು ನೋಡ್ತೀರ ಒರೇ ಹುಡುಗಾರ್ ನಡ್ಸ್ತೇತ್ ನೀವ್ ಅಲ್ಲೇ ಇದ್ದೆ
ಹ ಇಲ್ಲ ಇಲ್ಲ ಇಲ್ಲ ತಪ್ಪ ಮತ್ತಬ್ದ ಹಂಗಗೆೇನಿಲ್ಲ ನಾವ್ ಕೂಡ. ನಾ ನಮ್ಗೆೆಯರ್ರಲ್ಲ ನಾ ಕೂಡ ಸ್ವಲ್ಪ ಡಾನ್ಸ್ ಮಾಡೋ ಸ್ಟೆಪ್ ಆಗ್ತಾ ಇದೇ ಮತ್ತೆ. ಹಾ್ ಜಗತ್ತಿನ ಬಾಳ ಜಿನ ಬಾಳ ಜನಗಳ ಆತ ಸ್ಟೆಪ್ ಹಾಕಿ ಸ್ವಲ್ಪ ಸ್ಟೆಪ್ ಹಾಕ್ತಿದ್ವಿ.
ಹೌದಾ.
ಹ್ಮ್ ನೀವೇನ ಅಲ್ಲ. ನೀಯ್ಯ ನಿಮ್ಗೆ ಇದು ಇದ್ರ ಬಗ್ಗೆ ಹೇಳಿಿಲ್ಲಾ ನೀವು ಏನ್ ಮಾಡ್ಕೊಂಡಿದ್ರ ಏನಿಲ್ಲ. ನಾವು ಸುಮ್ಮನೆ ನಿಮ್ಮ ನಾನ್ ನಿವು್ ಫಂಕ್ಷನ್ ಬಂದ ಅಷ್ಟು ಕೇಳ್ತಿದ್ದೆ ನೀವ ಏನ್ ಮಾಡ್ಕೊಂಡಿದ್ದೀರಿ ಈಗ.
ಏನ ಇಿಲ್ಲ ಏನ್ ಮಾಡ್ಕೊಂಡೀಿನ.
ಅಂದ್ರೆ ನೀವ ೇನುಿದ್ಯಾಭ್ಯಾಸ ಮಾಡ್ತ ಅಂತ ಕೇಳಿದೆ.
ನಾ ಬೇಸಿ ಅಗ್ರಿಕಲ್ಚರ್.
ಓ ಕೃಷಿ ಕೃಷಿ ಮಾಡ್ತಿದ್ರೆ ನೀವ ಎಲ್ಲಿ.
ಇಲ್ಲಿ.
ಬಿಮ್ರಾಯಿ ಗುಡಿ ತಾನೆ.
ಹಾ.
ಹ ಹಾ ಪೇಮನೆ ನಮ್ದು ಗುಲಬರ್ಗಾದಲ್ಲಿ ನಾ ಮಾಡತಿದ್ದೀವಿ ಅವತ್ತ. ನಿಮ್ಮ ಆಚರಣೆ ಇತ್ತ ಅಲ್ಲ ಅವತ್ ಬಂದಿದ್ದೀವಿ ನಾವ ನಿಮ್ಮ ಕಾಲೇಜಿಗಿ. ಹಾ ಹ ಅವತನ ನೋಡ ನಾ ನಿಮ್ಮನ್ ಅವತನ ನೋಡಿದ.
ಹಾ ಹ್ಮ್ ಹ್ಮ್ ಹ್ಮ್.
ಏನ್ ಮಾಡ್ತಿದ್ರ ಮತ್ತೆ ಮತ್ತ ಹೇಳ ಬೇಕ ನೋಡ್ ನೀವ ಏನ್ ಕಾಂಪಿಟೇಟಿವ್ ಪರೀಕ್ಷೆ ಇದ ಆಗ್ತ್ರ ಪೇಪರ್ ಆಗತಿದಿರ ನೀವು.
ಹಾ ಕಾಮ ಇದು ಕಾಂಪಿಟೇಟಿವ್ ಓದ್ತಾ ಇದ್ದೇನಿ.
ಓದತಾ ಇರುತೀರ ಅವಾಗ ಫೋನೇ ಓತ್ತರ್ ಅಂತ ಹೇಳ್ದೆ ನಿಮ್ ದೋಸ್ ನಿಮ್ ಗೆಳಯ ಹೇಳ್ದ. ಅದ್ನೇ ಮೋಸ್ಟ್ಲಿ ನೀ ಮೋಸ್ಟ್ಲಿ ನೀವು ಅದೇ ಮಾಡ್ತಿರ್ಬೋದು ಅಂತ. ಅನ್ಸಿದ ಮಟ್ಟಿಗೆ.
ಹ ಏ. ಹಂಗ ಏನ ಇಲ್ಲಾ ಜಾಸ್ತಿ ಫೋನ್ ನೋಡ್ತೇನಿ ಅದ್ರ ಕಡಿಮೆ ಓದ್ತೇನಿ ಅಷ್ಟೆ.
ಇಲ್ಲ ಇಲ್ಲ ಫೋನ್ ನೋಡ್ಬಹದು ಮತ್ತೆ ಫೋನ್ ಈಗ ಎಲ್ಲಾ ಮತ್ತೆ ಎಲ್ಲ ಹುಡುಗರು ಮಾಡೋದ ಹಾಗೆ ಮತ್ತೆ ಈಗ. ಪರಿಸ್ಥಿತತಿನ ಹಂಗಿದೆ ಸದ್ಯದ ಪರಿಸ್ಥಿತಿ ಹಂಗಿದೆ. ಒಂದ ಪರಿಷ ಇದ್ರ ಸಾಕು ಅವತ್ ರಾತ್ರಿ ಓದ್ತವು ಮತ್ತೆ ಆಯ್ತು ಉಳ ದಿನನ್ ಖಾಲಿ. ತಿದ್ದ ತಿಕ್ಕ ತಿಕ್ಕದ ತಿಕ್ಕದ ರೇಲ್ಸ.
ಹಾ.
ಮತ್ತೆ ಏನು ಕಬ್ಬಡಿ ಕಬ್ಬಡಿ ಅಡ್ದಾನ ಕೇಳಿ ಪಟ್ಟೆ ತುಂಬ ಚೆನ್ನಾಗಿ ಕಬ್ಬಡಿ ಆಡ್ತಾರೆ ಕೇಳಿ ಪಟ್ಟೆ ನಾ ನಿಮ್ಮನ.
ಇಲ್ಲ ಇಲ್ಲಾ ಅಕ್ಕ ತುಂಬಾ ಚೆನ್ನಾಗ್ ಆಡಲ್ಲ ಒಂದ್ ಸ್ವಲ್ ಪ್ಪ ಒಂದ ರೇಂಜಿಗೆ ಆಡ್ಬೋದ ಆಡ್ತೀನ.
ಚನ್ನಾಗ್ ಆಡ್ ಚೆನ್ನಾಗಿ ಆಡತಿರಿ ನೀವು ನಿಮ್ಮ ಟೀಮ್ ಹೋಗಿತ್ತ ಅಂತ ಕೇಳಿ ಪಟ್ಟೆ ರಾಯಚೂರಿಗ ಹೋಗಿದೇವಿ ಚೆನ್ನಾಗಿ ಆಡಿ ಬಂದ್ರ ಅಂತ ಕೇಳಿದನಪ್ಪ ನಾನು.
ನಮ್ದು ಗುಲಬರ್ಗಾ ಬಂದಿತ ಅಲ್ಲಿಗೆ ಆಮೇಲೆ ನಿಮ್ ನಿಮ್ ನಿಮ್ ಜೊತೆ ಸೋತಿ ಬೇರೆ ಬೇರೆ ಟೀಮ್ ಜೊತೆ ಇತ್ತು ಅದು ಸೊತ್ತ. ನಮ್ಮ ಗುಲ್ಬರ್ಗ.
ಹ ಹೌದ ಹೌದ ಹೌದು.
ಮತ್ತ ನೀವು ನೋಡಿದ್ರಿ ತಾನೆ ಗುಲ್ಬರ್ಗ ಟೀಮ್ ಹೆಂಗ ಇತ್ತ ಸ್ಟ್ರಾಂಗ್ ಇತ್ತ ಅದ.
ಸ್ಟ್ರಾಂಗ್ ಇತ್ತು
ಸ್ಟ್ರಾಂಗ್ ಇತ್ತ ಅನ.
ನಿಮ ಟೀಮ್ಂದ್ರ ಸ್ಟಾಂಗ್ ಎಲ್ಲಾರ ಇರ್ತದ ಏನ ರಿ.
ಏಯ್ ಹಂಗೆ ಎಂತ ಹಂಗ ತಪ್ಪತ್ತದ ಹಂಗ ಬರಲ್ಲ ಅದ. ಯಾರ್ ಟೀಮ್ ಆದ್ರೆ ನಿಮ್ಮ ನಿಮ್ ನಿಮ್ ಬೇಗಡೆ ಬಂದ ಎಲ್ಲ ಎಲ್ಲ ಹೆದರ ಕೊಳ್ಳೆ ಬೇಕು.
ಎಪ್ಪು ಹಂಗ ಹೇಳ್ ಬ್ಯಾಡರಿ.
ಇಲ್ಲ ಇಲ್ಲ ಬೇಗಡೆ ಮುಂದ ಹೆದರ ಕೊಳ್ಳೆ ಬೇಕಾಗುತ್ತೆ ಮತ್ತೆ.
ಹಾ ಹಾ.
ಎಲ್ ಎಲ್ಲರೂ ನೀವು ಚನ್ನಾಗ್ ಆಟಗಾರ ಇದ್ರರಿ ಚನ್ನಾಗ್ ಆಡ್ತತಿರಿ ಎಲ್ಲ ಸ್ಕಿಲ್ಸ್ ಗೊತ್ತದೆ ನಿಮ್ಗ್ ಕೂಡ.
ಇಲ್ವಾ ಅಷ್ಟೇ ಸುಮ್ನೆ ಎಲ್ರುೂ ಆಡ್ತಾರ ಅಂತ ಆಡ್ತಾರ.
ಅದೇ ಮತ್ತೆ ಎಲ್ಲರ ಆಡ್ತ ಏನೋ ಒಂದ ಮನೋರಂಜನೆಪ್ಪಾ.
ಹಾ ಅಷ್ಟೇ ಅಷ್ಟೆ.
ಮನರಂಜನೆ ಇರ್ಬೇಕ ಜೀವದಲ್ಲಿ ಮನೋಂಜನೆ ಇಬೇಕ ಇಲ್ಲಂದ್ರೆ ಏನ್ ಮಾಡೋ ಸಾಧ್ಯ ಇಲ್ಲ. ಈಗ ಓ ಓದ ತಿದಿರ ತಾನೆ ಅವ್ ಸ್ವಲ್ಪ ಮನೋರಂಜನೆ ಇರ್ಬೇಕ ಹಂಗ್ರೆ ಇನ್ ಸ್ವಲ್ಪ ಓದಲು ಹುಮ್ಮಸ್ ಬರುತ್ತೆ ನಿಮಗೆ. ಇಲ್ಲಾಂದ್ರೆ ಏನ್ ಮಾಡದಾಗಲ್ಲ.
ಹಾ ಹೌದೌದು.
ನೀವ ನೀವೇನ ಮಾಡ್ತಾರೆ ಕೆಲಸ ಈಗ.
ಈಗ ಏನ ಇಲ್ವಾ ಒಂದ್ ಸ್ವಲ್ಪ ಇನ್ಸೆಕ್ಟ್ ಕಲೆಕ್ಟ್ ಮಾಡ್ತಾ ಇದ್ದೇನೆ.
ಓಹ ಕೀಟಗಳ ಹಿಡಿತಿದ್ರರಿ ನೀವ
ಹಾ ಹೌದು ಹೌದು
ಚಿಟ್ಟೆಗಳನ್ನ ಹಿಡತಾರ ಏನು ಅದೇ ಅದೇ ಚಿಟ್ಟೆ ಬಟರ್ಫ್ಲೈ ಅಂತಾರ ನೋಡ
ಹಾ ಇಂಗ್ಲೀಷ್ ನಲ್ಲಿ ಬಟರ್ಫ್ಲಾಯ್ ಅಂತಾರೆ.
ಹೌದು ಆಮೇಲೆ ಬಸ್ಸ ಬಟರ್ಫಲೈ ಅಂತಾರೆ ಅದ್ನ ಅದೆ ಹಿಡಿತಿದ್ರ ನೀವು
ಹಾ ಅದು ಹಿಡಿಯದಿಟ ಕೊಂಡ ಇದೇ ಕನ್ನಡಿ ಕಡಸ್ತಾ ಇದೆ
ಅಂದ್ರೆ ಮತ್ತೆ ಅವು ಮಾಡದೇ ಹಾಗೆ ಮತ್ತೆ ಅಂದ್ರೆ ಬ ಬಲೆ ತಗೊಂಡ ಹಿಡದ್ರೆ ಬಡನ ಸಿಗ್ತಾವ ಇಲ್ಲಾಂದ್ರೆ ಸಿಗಲ್ಲವು ಬಡನ
ಹಾ ಹಾ ಹಾ ಹ ಈಗ ವೆರೈಟಿ ವೆರೈಟಿ ಇದ್ದಾವೆ ಇಲ್ಲಿ
ಹಓ ಬೇರೆ ವಿ ವಿಧ ವಿಧದ ತರಗಳ ಇದಾವ ಅಲ್ಲಿ
ಹಾ
ನಾವೆಲ್ಲ ಇಡ್ಕೋ ಎಷ್ಟ ಇಡ್ಕೋಕಳ ನೀವು ಅವ್ರ್ಗೆ
ಐವತ್ತು.
ಐವತ್ತೆರಡ ಕೊಟ್ರ ಎಷ್ಟ ಕೊಡ್ತಾರೆ ನಿಮ್ಮ ಅಂಕಗಳನ್ನ
ಓನ್ಲಿ ಫೈವ್ ಮಾರ್ಸ್
ಬರೆ ಇದನ್ನ ಕಳ್ಕಡ್ತರ ಅಂದ್ರೆ ಜೀರೋ ಪಾಯಿಂಟ್ ಒಂದಾ ಒಂದು
ಹ ಹಾ ಎಸ್ ಎಸ್ ಅಷ್ಟೇ
ಓ ಹಂಗಾರ ಪರವಾಗಿಲ್ಲ ಏನು ಇಸ್ಟು ಇಷ್ಟಾ ಹಿಂಗ ಇದೆಲ್ಲ. ಅಷ್ಟ ಕಷ್ಟಪಟ್ಟಹಿಡಿದ್ರೆಬರೆ ಜೀರೋ ಪಾಯಿಂಟ್ ಒಂದ್ ಸೈಡ್ಗೆ.
ಹಾ ಹೌದು.
ಅಂದ್ರೆ ಮತ್ತ ಐದ ಐದ ಅಂಕಗಳ ಸುಲಭವಾಗಿ ಬರೋಲ್ಲ ಮತ್ತೆ.
ಹಾ ಇಲ್ಲಲ್ಲಾ ಡಿಗ್ರಿ ಬಲ್ಲೆ ಬಂದವೆಂದರೆ ಇಲ್ಲಲ್ಲಾ ಒಂದೆ ಮಾರ್ಸು.
ಒಂದ್ ಜೀರೋ ಪಾಯಿಂಟ್ ಒಂದ ಕೂಡ ಇದ ಇಂಪೋರ್ಟಂಟ್ ಇಲ್ಲಿ ಹ ಹೌದು ನಾನು ಕೂಡ ಒಂದೆ ಇಲ್ಲಿ ಹೊರಗಡೆಇದ್ದೆ ಚಿಟ್ಟಿ ಇಡ್ತಾ ಇದ್ದೆ.
ಹಾ ಹೌದು ಸಿಕ್ತಾ.
ಹಾ
ಓಹೋ....
ತುದಿಯಲ್ಲಿ ಆರೋಗಿ ಬಿಟತ ಮತ್ತ್ ಸುತದೇನೆ ಆರೋಗಿ ಬಿಡುತ್ತ ಮತ್ತೆ.
ಕರೆಕ್ಟ್ ಆಗಿ ಇಡಿಬೇಕು ಅವ ಎಲ್ಲ ನೆಟ್ಟ ನೆಟ್ಟ ತೊಬಂದ
ಏ ನೆಟ್ ಆದ್ರ ಈಗ ಉಳದಿದಿಲ್ಲ ಬಿಡು ಎಲ್ಲವ ಎಲ್ಲ ಇಡ್ದ ಬಿಡ್ದತಿದ್ದಿನಿ ಏ ನೆಟ್ ಇಲ್ಲ ನನ್ನ ಹತ್ರ ಸ್ವಪ್ ನೆಟ್ ಒಳಗಡೆ ಬಿಟ್ಟು ಬಂದಿದ್ದ ಹೊರಗಡೆ ಬಂದಿದ್ದೆ.
ಹ ಹೌದ ಹೌದ
ಹ್ಮ್ ಹಾಗೆ ಸ್ವಲ್ಪ್
ಇಲ್ಲ ಇದೆ ಕನ್ನಟಿರವೇ ಇದ್ರುಈ ಹೋಗುವುದು ಗೊತ್ತಾಗ್ತ ಇಲ್ಲಾ
ಓ ಅದ್ ಒಳಗಡೆ ಜಾಡ್ರಿ ಒಳ್ಗೆ ಜಾಡ್ರಿ ಜಾಡ್ರಿ ತರದಿರಿ ನೀವು
ಹಾ ಜಲ್ರಿ ತಂದಿವಿ
ಏನೋ ನಾ ನೋಡಿದ್ದೆ ಇ ಏನೋ ಕಂಬ ಇದೆ ಲೈಟಿಂಗ್ ಕಂಬ ಇದೆ ಹುಷಾರ ಒಳಗಡೆ ಹೋಗಿ ಮತ್ತ ಏನರ್ ಮಾಡ್ಕೊಂಡ ಬಿಟ್ರಿ ನೀವು
ಇಲ್ಲ ಇಲ್ಲ ಹೊರಗಡೆ ಅಂತಾನ ಟ್ರೈ ಮಾಡ್ತಾ ಇದ್ದೇನೆ.
ಹೊರಗಡನೇ ಪರವಾಗಿಲ್ಲ ಹಾಗಾದೆ ಮುಂದುವರ್ಸಿ ಕಾರ್ಯಗಳನ್ನ
ಹಾ ಹಾ ಹಾ
ದೇ ಅದು ನೋಡ್ತಾನೆ ಮತ್ತೆ ನಾನು ಒಂದು ರೀಲ್ಸ್ ಅಲ್ಲಿ ನೋಡಿದೆ ಒಬ್ಬನು ಇದ್ರ ಮೇ ಬಿಟ್ಟಾನ ರೈಲ್ ಮೇಲೆ ಹತ್ತ ಬಿಟ್ಟನ ಇಳಿರಿ ಅಂತಾರೆ ಯಾರು ಇಳಿತಾನೆ ಇಲ್ಲ ಹೊಟ್ಟ ಮುಂದಕ್ಕೆ ಇಂದಕ್ಕೆ ಕಿದಕ್ ತಾನ ಇಲ್ಲ ಅವ ಇದಕ್ಕಏನ್ ಗೊತ್ತಿಲ್ಲ ಅವನು ಮೊಬೈಲ್ ಹಿಡಕೊಂಡು ಮೇಲೆ ಹತ್ತಿಬಿಟ್ಟನ ಅವನು ರೈಲ್ ಮೇಲೆ.
ಹ್ಮ್ ಹ್ಮ್ ಹ್ಮ್-
ಇ ಇದದು ಆಗ ಆಂಧ್ರ ಆಂಧ್ರ ಪ್ರದೇಶ ಇಲ್ಲಿ ಆಗೈತಿ ಇದು.
ಹಾ ಹಾ ಹಾ-
ಆಮೇಲೆ ಈಗ ಯಾವೋ ಎರಡ್ ಸಾವಿರ ಓಲ್ಟ್ಜ ಯ್ತದ. ತಂಬಾ ಮ್ಯಾಗ ಇರ್ತ ಮ್ಯಾಗ ರೈ ರೈಲ್ ಮ್ಯಾಗ ಇರ್ತ. ಕಂಬಗಳು ಇವು ಇರ್ತಾವ ವೈರ್ ಇರ್ತಾವಲ್ಲ.
ಹಾ ಹಾ ಹೌದ ಹೌದ ಹೌದು.
ಎ ಎರಡ್ ಸಾವಿರ ಒಲ್ಟಜ ಅದವು ಚ ಅಂದ ಮಾಡಿ ಭ ಬ ಅನ್ಸಿಡತವಡ ಹಂಗಏಟು.
ಹ್ಮ್ ಏನು ಜೀವಂತ ಇದ್ದಾನೆ ಏನ್ ಸತ್ತ ಇದ್ದಾನೆ.
ಮನ್ಷ್ಯ ಅಲ್ಲೆ ಸ್ಪಾಟು ಚಿದ್ರೆದೋದ.
ಗೋ ಹೌದಾ?.
ಅಲ್ಲೇ ಸ್ಪೋಟ್ ಹೆಂಗ ಅಲ್ಲಿ ಅಲ್ಲ ಇಲ್ಲ ಅದು ಅದು ಏನಕ್ಕ. ಅದೇನ್ ಕನ್ಫರ್ಮ್ ಇಲ್ಲ ಸುಸೈಟಗ ಏನು ಅಂತ ಹೇಳಿ ಅ್ರೆ ಸುಮ್ು ಇಪ್ಪತ್ತೇಳ ಅವನಿಗೆ ಇಪ್ಪತ್ತೇಳು ವರ್ಷ.
ಹಾ ಹಾ ಹೌದಾ.
ಅಲ್ಲಿ ಅೆಲ್ಲಂದ ಹಳ್ತಾರೆ ಬಾ ಹೇಳಿ ಅಂತ ಹೇಳ್ತ ಅವನೇನ್ ಮಾತಾರೆ ಆ ಕಡೆಡೆಡೆ ಅಡ. ರೈಲ್ ಮೇಲೆ.
ಹಾ ಹೌದಾ.
ರೈಲಿಂಗ್ ಬಿಡ್ತಿ ಸೀದಾ ಅವನು ಇಿರ್ತಕ್ ಹೋದ ಸೊ ಬೇರ್ದರ್ತ ನೋಡಿ ಏನ್ ವೈರ್ ಇರ್ತಾರ.
ಹ್ಮ್ ಹ್ಮ್-
ಅಲ್ಲಿ ಹೋದ್ ಚಟ್ಟನ ಸಿಡತಿ ಹಂಗ ಮೂರ್ ಭಾಗ ಆತ್ ನೋಡಂಗ ನಾಲ್ಕ್ ಭಾಗ ಆತ್ ನೋಡ್ರಿ.
ಹೋಪೋ.
ಅಲ್ಲಿ ಅಲ್ಲಿಿದ್ದರ ಸುತ್ತಮುತ್ತರ ಜನ್ ಅಲ್ಲ ಅಲ್ಲಿ ಸುತ್ತ ಜನರು ನೋಡತಾರ ಅವ್ರಿಗೆ ಹೆಂಗ ಆಗಿರ್ಬೋದು.
ಏ್ ನಮ್ ಕೇಳೋಕೆ ಒಂದ್ ತರ ಅನ್ಸತಿ.
ಇನ್ನ ಆ ಪ್ರತ್ಯಕ್ಷವಾಗಿ ನೋಡಿದ್ರೆ ಹೆಂಗಿತ್ತು ಹೇಳದು.
ಎಪ್ಪೋ ಹಾ.
ಇಲ್ಲ ಇಲ್ಲಿ ನಮ್ ದೋಸ್ತ ಕಾರ ತಿಕ್ಕಕತ್ಯನ ಸ್ವಲ್ಪ್ ಬಟ್ಟೆ ಹೊಗ್ಯಾಕತ್ಯನ ಪಾಪ ನೋಡು ಎಷ್ಟು ಕಷ್ಟಪಟ್ಟ ಬಟ್ಟೆ ಹೊಗ್ಯಾಕತ್ಯಾನ ಅವ್ನು.
ಹೌದಾ?.
ಏ ಅವ್ನಂದ್ರೆ ಬಾರಿ ಅಂದ್ರೆ ಬಾರಿ ಇದು ಪರಿಶ್ರಮ ಪಡ್ತನ ಅವ ಜಾಸ್ತಿ. ಪರಿಶ್ರಮ ಪಡ್ತಾನೆ ಆದ್ರೆ ಸ್ವಲ್ಪ ಅವನಿಗೆ ಫಲ ಸಿಗಲ್ಲ ಜಲ್ದಿ.
ಹಾ ಹಾ ಹಂಗಿತ್ತಾನೆ ಹೆಲ್ಪ್ ಮಾಡ್ಬೋದಲ್ಲಾ ನೀವು.
ನಾವು ಸಹಾಯ ಮಾಡೋದ್ ಬಿಡ ಆದ್ರೆ ಸ್ವಲ್ಪ ನಾವು ಇದಿದೀವ್ರಿ ಸ್ವಲ್ಪ್ ಮಾತಾಡ್ತಿದ್ವಿ ನಾವು ಫೋನಲ್ಲಿ. ಕರೆ ಮಾಡಿದ್ರಲ್ಲ ಮಾತಾಡ್ತಿದ್ವಿ. ಹ ಅಂದ್ರೆ ಅವು ಜಾಸ್ತಿ ಏನ್ ಬಟ್ಟೆಗಳಿಲ್ಲ ಒಂದ್ ಎರಡು ಮೂರು ಅಷ್ಟೇ ತಂದಿರ್ತಾರ್ರಿ. ಅಷ್ಟಕ್ಕೆ ಒಂತ ಒಂದ ಒಂದ್ ಗಂಟೆ ತೊಗಂತಾರ ಅವರು ಹೋಗೇಕೆ.
ಹ ಹೌದಾ?.
ಇದೇ ಹಾರ್ಡ್ವರ್ಕ್ ಅದೇ ಪರಿಶ್ರಮ ಅಂದ್ರೆ ಇದೆ ನೋಡ್ ಮತೆ.
ಹಾ ಹೌದೌದು.
ಅಂದ್ರೆ ಒಟ್ಟು ಫುಲ್ ಕ್ಲೀನ್ ಆಗಿ ಕಾಣಬೇಕು ಬಟ್ಟೆಗಳು.
ಹಾ.
ಯದುಕಂದ್ರೆ ನಿನಗ ಗೊತ್ತಗಿ ಗೊತ್ತಾಗಿರ್ಬೇಕು ಅಲ್ರೇಡಿ.
ಹಾ ಹ ಗೊತ್ತಾಯ್ತು ಗೊತ್ತಾಯ್ತು.
ಹಾ ಅದೆಲ್ಲ ಸಂಬಂಧ ನೋಡಿ ಮತ್ತೆ.
ಹಾ ಹಾ ನೀವು ಅದೆ ಸಂಬಂಧ ಅಂತ ಕೇಳ್ ಪಟ್ಟೆ.
ಏ ಹಂಗೇನಿಲ್ಲ ನಾವು ಅಂತವೆಲ್ಲ ಬುಟ್ಟುಬುಟ್ವಿ, ಅಂತ ಜಗ್ಗಿ ದಿನ ಆಯ್ತು ಬುಟ್ಟು ಆಗ್ಲೇ ಸೆಕೆಂಡ್, ಸೆಕೆಂಡ್ ಪಿ ಯು ಸಿ ಗೆ ಬುಟ್ ಬಂದ್ಭುಟ್ವಿ ನಾವು.
ಹೌದೌ ಹೌದ ಹೌದು.
ಅಂತವೆಲ್ಲ ಮಾಡೋಕೋಗ್ಬಾಡ್ದು.
ಏಕೆ. ಇನ್ಸ್ಪೈರ್ ಯಾರ್.
ಮಾಡ್ಬಾರ್ದು ಸುಮ್ಮನೆ ಡಿಗ್ರಿಯಲ್ಲಿ ಏನ್ ಮಾಡಿದ್ವಿ ಸುಮ್ಮನೆ. ನಮ್ಗೆ ಇನ್ಸ್ಪೈರ್ ಇನ್ಸ್ಪೈರ್ ಅಂತ ಯಾರಿಲ್ಲ ನಮ್ಗೆ. ನಮ್ಗ ನಾವೇ ಇನ್ಸ್ಪೈರ್. ಹಲೋ.
ಹೌದಾ ಹಾ ಹಾ.
ಆಯ್ತ ಆಯ್ತ ಆಯ್ತು. ಹಂಗಾರ ಇಡು ನಾಳೆ ಕರೆ ಮಾಡತೀನಿ. ನಾಳೆ ಕರೆ ಮಾಡ್ತೀನಿ.
ಓಕೆ ಓಕೆ ನೆಕ್ಸ್ಟ್ ಟೈಮ್ ಮಾಡಿ.